ಅರಮಕ್ಕ ನೀ ಅರಮದರಿ
ಹಾ ನಾನ ಆರಾಮ ಇದೀನಿ
ಕೆಳ ತದ
ಹಾ ಕೇಳಕ್ತ್ತೈತಿ ನಿನ್ಗ
ಹ್ಮ್ ಈ ಕೆಲ್ಸ ಆಕತ್ತದಕ್ಕ ಏನ್ ಮಾಡಿದ್ರಿ ನಾಷ್ಟ ಬೆಳಿಗ್ಗೆ
ಹಾಗ ನಾ ಅಷ್ಟ ಇದು ಪುಳಿಯಾಗಾರ ಮಾಡಿದ್ದೆವತ್ತು
ಹಾ ಹಾ ಹಾ ಹೌದ ಹುಡ್ರಿ ಒಂದು ಟಿಫನ್ ಮಾಡ್ಬೇಕಲ್ಲ ಹ್ಮ್ ಹ್ಮ್
ದಿನ ಒಂದ್ ಮಾಡ್ಬೇಕ್ ನೋಡ್ರಿ ಬ್ಯಾಸರ
ಹೌದಕ್ಕ ಬೇಾಸ್ರ ಇನ್ನು ಮನೆಗ ಇದ್ ಏನೋ ಒಂದ್ ಇದ್ದು ತಿನ್ಬೋದು ಯಾವ ಬೇಕಂದ್ ಮಾಡ್ಕೊಂಡು ತಿನ್ಬೋದು
ಹ್ಮ್
ದಿನಾ ಟಿಫನ್ಗಾದ್ರೆ ತಲನೇ ಓಡಲ್ಲ ಏನ್ ಮಾಡ್ಬೇಕು ಅಂತ
ನೀವ್ರು ಎಲ್ ಕೆಜಿ ಯು ಕೆಜಿಲ್ಲಿಿಂದ ತಿರುಗಿ ಐದೇ ಕ್ಲಾಸ್ ಅಂದಾರ ಕಟ್ಟದೇ ಕಟ್ಟದದೆ
ಪ್ರೈವೇಟ್ ಸ್ಕೂಲಿಗೆ ಹಚ್ಚಿದ್ರಿ ಹಿಂಗಗೆ ಅಕ್ಕ ಹೌದೌದು ಪ್ರೈವೇಟ್ ಸ್ಕೂಲ್ ಅಂದ್ಮೇಲೆ ಹಂಗಗೆ ಅಲ್ಲ
ಹ್ಮ್ ಸುಟ್ಯಾಗನೂ ಸ್ವಲ್ಪನೂ ಬಿಡುವಾಗಲ್ಲ ಅವಾಗ ಒಬ್ಬೈಕ್ಸಡೆಲೆಂಟ್ಗ ಹದ್ೇ ಮತ್ತತ್ ಇಬ್ಬರುೊಳಗ್ರ ಅವ್ರಿಗನ್ ಕಟ್ಬಬೇಕು ಅದು ರರುಡಿ ಬಿದ್ದ ಹಾ ರೂಢಿ ಬಿಿದ್ದಾ ಕಾಯಾ ನಮ್ಮ
ಹೌದೌದಕ್ಕಂಗ ಆಗ ನೋಳ
ಹಾ ಕಡ್ ಕಟ್ಟಿ ಜಿನ ಒಂದ್ ಚಲ ಓಡ್ತದೆ
ಹ ಆ ರೂಡಿಿ ಬಿತ್ತ ಅಂದ್ರೆ ಏನ್ ಅನ್ಸಲಕ್ಕ ಈ ನಮಗ ಸ್ಕೂಲಿಗೆ ಹೋಗ್ತಿದ್ವ ಅಕ್ಕ ದಿನಾ ಅಡಗೆ ಮಾಡ್ಕೊಂಡ್ ಹೋಗ ಗಘಭೆಹಾಸರ
ಹೌದೌದ ನಾವು ದೊಡ್ಡವರಿನ ರೊಟ್ಟಿ ಪಲ್ಲೆ ಓಯ್ಬೋದು.
ಈ ಸಣ್ಣ್ಮಕ್ಳು ತಿನ್ನಲ್ಲ ಅನ್ನಕ್ಕ?
ಇವು ದೊಡ್ಡಕ್ಕಿಗೆ ನಡೀತದ ಇನ್ನೊಬ್ಬಕಿ ಸಣ್ಣಕೀ ಅದಲ್ಲಲ್ಲ ನಡಿಯಲ್ಲ ಅಕಿಗಿ.
ಹ ಹಾ
ಮಧ್ಯಾಹ್ನ್ ಒಂದ್ ತರಾ ಆಗಿ ಬಿಡ್ತಾವಲ್ಲ ಆರ್ತವ -
ಎಷ್ಟು ಸಣ್ಣರ್ಂದ್ರೆ ಎಷ್ಟ - ಎಷ್ಟು ವರ್ಷದವರ ಆದಾರ ಅಕ್ಕ ಎಷ್ಟನೇ ಕ್ಲಾಸ್
ಯಾಡ ಕ್ಲಾಸ್
ಎರಡೇ ಕ್ಲಾಸ್ದಾನ ಅದಾಳನ ಅಂದ್ರ -
ಹ್ಮ್ ಒಬ್ಬಕ್ಕಿ ಯಾರ್ಡ್ನೆ ಕ್ಲಾಸ್ ಅದಾಳ ಒಬ್ಬಕೀ ಐದನೇ ಕ್ಲಾಸ್ ಹ ದೊಡ್ಡಕಿ ಮಗಳ ರಾಧಕ್ಕನ ಮಗ ನಾಲ್ಕೇ ಕ್ಲಾಸ್ ಅಂತ.
ಹ್ಮ. ಇನ್ನೊಬ್ಬರ ಎಷ್ಟನೇ ಕ್ಲಾಸ್ ಅಂದ್ರಿ. ಹಲೋ ಅಕ್ಕಾ.
ಒಬ್ಬಕ್ಕಿ ಐದು.
ಹ ಹಾ ಹಾ ಹೇಳ್ ಅಕ್ಕ ಕೆಲ್ಸಕತ್ತದ.
ಐದ್ನೇ ಕ್ಲಾಸ್ ಅಳ ಒಬ್ಬಕಿ ಯಾಡ್ನೇ ಕ್ಲಾಸ್ ಅಳ.
ಹ್ಮ ಹ್ಮ್ ನಿಮಗ ಇಬ್ಬರು ಹೆಣ್ಮಕ್ಳನಕ್ಕ? ಇಲ್ಲ ಇಲ್ಲಕ್ಕ ಮಾತಾಡ್ಸಿರ ಅಲ್ಲೇ ಸ್ವನ್ನಿ ಮಾಡ ಕಲ್ಸಿದೆ. ನೀವ ಇದು ಅಂತಾರ ಅಲಾ ಹೆಸರ ಏನಕ್ಕ ಮಕ್ಕಳದು.
ವೈಷ್ಣವಿ ವೈಶಾಲಿ.
ವೈಷ್ಣವಿ ವೈಶಾಲಿ ಒಂದ್ ಹೆಸರ ಒಳಗ ಇಟ್ರಿ ಚೆನ್ನಾಗದಾವ. ಅವ್ನ ಹೆಸರು?
ಶ್ರೇಯಷ್ ಒಂದೇ ಅಕಿಗೆ ಗಂಡಪಾಪು.
ಹ್ಮ್ ಹ್ಮ್
ಹೋಗ್ಯಾರ ಅಣ್ಣರ ಸ್ಕೂಲಿಗ
ಹೋಗ್ಯಾರ ನೋಡ ಅಕ್ಕಾ ಇವತ್ತೇ ಏನೂ ಐ ಟಿ ಐ ಎಕ್ಸಾಮ್ ಅದಾವಂತ.
ಹ್ಮ್
ಅಲ್ಲೀಗ ಹೋಗ್ಯಾರ ನೋಡ ಅಕ್ಕಾ ಕಾಲೇಜಿಗ್ ಹೋಗ್ಯಾರ -
ನೀನು ಎಲ್ಲಿ ಹುಡ್ಕ್ಯಾಡಕತ್ತಿ ಏನ ಎಲ್ಲ ಒಂದ ಕೆಲ್ಸ
ಹುಡುಕ್ಯಾಡ್ಕತ್ತೆನಿಅಕ್ಕ ಅಂದ್ರುನು ಇವಾಗ ಸದ್ದ ಸ್ಕೂಲಿಗ್ ಹೋಗ್ಬೇಕಕ್ಕ ಅಂದ್ರ ನಾನೇ ಬಿಟ್ಟೀನಿ. ಒಂದ್ ಎರಡ್ ತಿಂಗಳ ತನ ಬ್ಯಾಡಂತ. ಅಂತ ಈಗ ಬೆಸ್ಳದಾಗ ಕರ್ದಾರ ಇಲ್ಲಿ ಎಸ್ ಸಿ ಜಿ ಜಿ ಕೆ ಒಳಗ ಕರ್ದಾರ
ಹ್ಮ್
ಈಗ ನಾನೇ ಹೋಗ್ಲಾರ್ದ ಬಿಟ್ಟಿನಿ ನೋಡ ಅಕ್ಕಾ ಈಗ ಅಷ್ಟ ಕಾಣದಾಗ ನಮ್ಮ ಅಕ್ಕನ ಮನಿ ಓಪ್ಲಿಂಗ್ ಐತಿ ಮತ್ತೆ ನಮ್ಮ ಮಾಮನ ಮಗಂದ ವಿಚಾರ ಐತಿ ಅಕ್ಕಾ ಈಗ ಮತ್ತ ಕಂಟಿನ್ಯೂ ನ್ಯೂ ಮತ್ತ ನಾಕೈದ್ ರಜಾ ಬೇಕಾಗ್ತಾವ ನಂಗ ಮತ್ತೆ ಸ್ಕೂಲ್ ಒಳಗ ಕೊಡಾಕ ಒಳ್ಳಾ ಅಂತಾರ. ಹುನ ಕ ಅಕ್ಕ ಒಂದ ರಜೆ ಕೇಳಿದ್ರೇನೆ ಅದ ಮ್ಯಾಲಿನ ಕೆಳಗ ಅತಾರ್ ಕೊಡಕ ನಾಲ್ಕಐದು ರಜೆ ಬೇಕು ಅಂತಾ ಅಂದ್ರ ಕೊಡಂಗಿಲ್ಲ ಅದಕ್ಕೆ ನಾ ನಮ್ಮ ಮನೆಯವ್ರಿಗೆ ಅಂದ ಹಿಂಗ ರಜೆ ಬೇಕು ಇದು ಅಂತಂದ್ರೆ ಮತ್ತ ಮತ್ತ ನೋಡಿ ನೀ ಇಷ್ಟ ಹೋದ್ರ ಹೋಗು ಬಿಟ್ರು ಬಿಡು ನಾನ ಏನು ಹೇಳಲ್ಲ ಅಂತಂದ್ರು.
ಹ್ಮ್
ಅದಕ್ಕೆ ಮತ್ತ ಈಗ ಅದಕ್ಕೆ ಇವಾಗ ಒಂದ ಶ್ರಾವಣ ಒಂದ ಕಳಿತಂದ್ರೆ ಅವಾಗ ಎಲ್ಲಿರ ಕೇಳಿದ್ರೆ ಆಯ್ತ ಅಂತ ಬಿಟ್ಟಿನೀ ನೋಡ ಅಕ್ಕಾ.
ಅವ ನಡ್ವರ್ಕ್ ತಗೊಳಲ್ಲ ಶಾಲೆಗಲ್ಲ. ಟೀಚರ್ಸ್ಗಳು ಇರ್ತಾರಲ್ಲ ಮತ್ತ.
ಟೀಚರ್ಸ್ನ ಆದ್ರರು ಬರೀ ಮಿಡ್ಲಾಗ ಹೋಗೀನಿ ಎಲ್ಲಿ ಫಸ್ಟ್ ಇಂದ ಹೋಗೇ ಇಲ್ಲ ನಾನು.
ಹೌದಾ
ಹುನಕ್ಕ ಮತ್ತೆ ಅಲ್ಲಿ ಇದು ಒಂದೇ ಒಂದ್ ವರ್ಷ ಫುಲ್ಲು ಕಂಪ್ಲೀಟ್ ಮಾಡಿನಿ.
ಹ್ಮ್
ಬರೇ ಎಲ್ಲಾದ್ರೂ ಮಿಡ್ಲ್ ಮಿಡ್ಲ್ ನೆ ಸೇರಿ ನಾನು.
ನೀ ಎನ್ ಎಂಟ್ರಿ ತೊದಾಂಗ ಕೇಳಿದ್ರೆ ಏನ್ ಸರ್ ಅಲ್ಲಿ ಎಲ್ಲಾ ನಿನ್ಗ ಏನ್ ಕೇಳಿಲ್ಲ.
ಹ ಡೆಮೋ ಕೂಡು ಅಂತಾರಕ್ಕ.
ಹ್ಮ್
ಒಂದುಕ್ ಒಂದ್ ಯಾವ್ದರ ಒಂದು ಬುಕ್ ತೊಗೊಂಡ್ ತುಂಬಾ ಐದ್ ನಿಮಿಷ ನೋಡ್ಕೊಂಡು ಒಂದ್ ಕ್ಲಾಸ್ ಡೆಮೊ ಕೊಡ್ತೀನಿ ಕೊಟ್ಟ್ಮೇಲೆ ಹು ಆಯ್ತು ಬರ್ರಿ ಅಂತ ಎತಾರ ವೆಕೆನ್ಸಿ ಅವಕಾಶ ಅವ್ರಿಗೆ ಅವಶ್ಯಕತೆ ಇತ್ತ ಅಂದ್ರ ಕರ್ಕೊಂಡೆ ಕರ್ಕೊಂತಾರಕ್ಕ.
ಹ್ಮ್ ಯಾವ ಬುಕ್ಕ ಹೇಳಿನಿ ಅವತ್ ಓದ್ದಿನ.
ನಾವ್ ಓದ್ ದಿನ ಒಂದು ಒಂದು ಇಲ್ಲಿ ಬೆಸ್ಟ್ ಆಳದಾಗ ಜ್ಞಾನಂಗ ಸ್ಕೂಲ್ ಐ್ತಲ್ಲಕ್ಕ. ಅಲ್ಲಿ ಸೋಷಲ್ ಕೊಟ್ಟಬಿಟ್ - - ಕೊಟ್ರು ನನ್ ಸೋಷಲ್ ಓದಿಲ್ಲ ಒಟ್ಟ ಕೊಟ್ರ ಹೆಂಗ ಒಂದು ಅದ ಏನಂತ ಓದಿದ್ ಹೇಳ್ ಬಂದೆ. ಹು ನಕ್ಕ ಕನ್ನಡ ಮೀಡಿಯಾ ಮ್ ಹೇಳಿದ್ರೆ ಆಮೇಲ್ ಮತ್ತ ಇನ್ನೊಂದು ಕ್ಲಾಸ್ಗೆ ಇಂಗ್ಲಿಷ್ ಹೇಳಂತಂದ್ರು ಹೇಳ್ದೆ. ಆಮೇಲ್ ನಿನಗ್ ಏನ್ ತಿವಿತ್ತ ಅದು ಹೇಳಂತ ಅಂದ್ರು ಹ್ಮ್ ಮ ಒಂದ ಸ್ವಲ್ಪ ಮತ್ ಮಾತಾಡ್ಸಿನಕ ಅವ್ರ ಎಂಟ ಸಾವಿರ ಕೊಡ್ತೀನಿ ಬಾ ಅಂದ್ರು.
ಹ್ಮ್
ಹಲೋ
ಹ್ಮ
ಎಂಟ್ ಸಾವಿರ ಕೊಡ್ತೀನ್ ಬಾ ಅಂದ್ರಕ ನಾನ ಏನ್ ಮಾಡ್ದ ಮತ್ತ ಬೇರೆ ಸ್ಕೂಲಿಗ್ ಡೆಮೊ ಕೊಟ್ಟೆ ಅಲ್ಲಿ ಶಾರದಾ ಸ್ಕೂಲ್ ಐತಲ್ಲಕ್ಕ ಕಾಮ್ನಾಟ್ಗಿ.
ಹ್ಮ್
ಅಲ್ಲಿ ಕೊಟ್ಟೆ ಅವ್ರು ಏನಂದ್ರು ಒಂಬತ್ತು ಕೊಡ್ತೀನಿ ಅಂತಂದ್ರು. ನಮ್ಗ ಫೆಮೆಂಟ ಎಲ್ ಜಾಸ್ತಿ ಕೊಡ್ತಾರ ಅಲ್ಲಿ ಹೋಗ್ ಬೆಕಲ್ಲ ಅಂಗಾಗಿ ಅಲ್ಲಿ ಒಂಬತ್ - ನಂತಂದ್ರು ಮತ್ತೆ ಇಲ್ಲಿ ಬುಟ್ಟ ಅಲ್ಲಿ ಹೋದೆ ಅಂದ್ರೆ ನಾನು ಅಲ್ಲಿ. ಏನ ಎಲ್ಲಾನೂ ಸಬ್ಜೆಕ್ಟ್ರಿ ಆಗಿ ತಗೊಂಡ ತಗೊಂಡ್ರಕ್ಕ ನನ್ನ ಅಲ್ಲಿ.
ಹ್ಮ್
ರಾಮ್ನಾಟ್ಗಿ ಯಾವ್ ಸಬ್ಜೆಕ್ಟ್ ಇಂದ್ ಬಿದ್ದಿರ್ತ ಅವ್ರ ರಿಗ್ ಮಾಡ್ಬೇಕು. ಯಾವ್ ಹುಷಾರ್ ಇರಂಗಿಲ್ಲ ಹುಡ್ಗುರು ಅವುಕ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಹಂಗಗ್ ತೊಗ ತಗೊಂಡ್ರು ಆಯ್ತು ಅಂತ ಅಲ್ಲಿ ಒಂದು ತಿಂಗ್ಳು ಮಾಡಿದ್ನಕ ರಜದಾಗ ಕರ್ದ್ರು ಬಾ ವೆ ವೆೇಕೇಶನ್ ಹೇಳಕ ಅಂತ ಅಂದ್ರು.
ಹ್ಮ್
ನಾನು ಹೋಗ್ಲಿಲ್ಲಕ್ಕ ಯಾಕಂದ್ರೆ ನಮ್ಗ್ ರಜೆ ಸಿಗದೆ ರಜೆದಾಗಲ್ಲಕ್ಕ.
ಹೌದೌದು.
ಈ ವರ್ಷ ಹೋಗ್ಲಿಲ್ಲಾ ಹಂಗಾಗಿ ಅವ್ರು ನಾ ಕರ್ದ ಬರ್ಲಿಲ್ಲ ಅಂತ ಸ್ಪಪ್ ಸಿಟ್ ಮಾಡ್ಕೊಂಡು ಈಗ ಮತ್ತೆ ಸ್ಕೂಲ್ ಸ್ಟಾಟ್ ಆಗೋ ನ ಫೋನ್ ಮಾಡಿಲ್ಲ ನಂಗ
ಮತ್ತೇನ್ ಅವರೆನ್
ತರಕ ನೀನ್ ಬಾ ನೀ ಕೇಳಕ ನೀನ ಕರ್ಕೊಂತಾರೆ ಇಲ್ಲ ನೀ ಕೇಳಕತ್ತಾರ ಅಂತ ಅಣಕತ್ತಾರಕ್ಕ ನಾನ್ ಹೋಗಲ್ಲ ಅಂತ ನಾನು
ಹುಷಾರ ಅದಿ ಬಿಡು ನೀನು
ಈಗ ಹೋದ್ನಂತಂದ್ರ ಸಿಗೋದಿಲ್ರಿ ಅದು ಮತ್ತ ಅದೇ ಯಥಾ ರೀತಿ ಸ್ಥತಾತಿ ಈ ಪ್ರೆಸೆಂಟ್ ನಂಗ ಎರಡ್ ತಿಂಗ್ಳನ ಹೋದ್ನೆ ಅಂದ್ರ ಮತ್ತೆ ಇವ ನಂಗೆ ಎರಡ್ ಒಂದ್ ತಿಂಗಳದಾಗ ರಜೆ ಜಾಸ್ತಿ ಬೇಕಕ್ಕ ಶ್ರಾವಣದಾಗ ಅದಕ್ಕೆ ನಾನು ಎಲ್ಲಾರು ಬಿಟ್ಟ ಹುನಕ್ಕ ಜುಲೈ ಒಂದು ತಿಂಗಳು ಬಿಟ್ಟು ಆಗಸ್ಟ್ ಒಂದು ತಿಂಗಳು ಬಿಟ್ಟು ನೆಕ್ಸ್ಟ್ ಎಲ್ಲಾರ ಎಲ್ಲಾ ಸ್ಕೂಲ್ ಕೇಳ್ತೀನಿ ಎಲ್ಲಂದ ಸಿಕ್ತು ಹೋಗ್ತೀನಿ ಇಲ್ಲಂದ್ರೆ ಮನೆ ಇರ್ತೀನಿ ಅಷ್ಟೇ
ಹು ಹು ಅಷ್ಟೇ ಬಿಡು ಯಾಕರಲಕ ಸಿಗ್ಲಾರದ ಏನ ಸಿಕ್ರ ಹೋಗೋದೇ ಇಲ್ಲಾಂದ್ರ ಇಲ್ಲ
ಹೋಗೋದಂದ್ರೆ ಏನ ಅಕ್ಕ ಏನ ಆಗಿ ಬಿಡುತ್ತ ಗೊತ್ತೇನಕ್ಕ ಇಂತ ಪ್ರೈವೇಟ್ ಸ್ಕೂಲಗ್ ಹೋಗಕತರ ಫ್ಯಾಮಿಲಾಗ್ ಅಲ್ಲ ಆಗಿಬಿಡ್ತೀವಿ ಅಕ್ಕ ನಾವು
ಹೌದಲ್ಲ
ಹು ಯಾಕಂದ್ರೆ ಒಂದ್ ಸತ್ತಲ್ಲಿ ಹೋಗಲ್ಲ ಒಂದ್ ಬದುಕಿದಲ್ಲಿ ಹೋಗಲ್ಲ
ಎಲ್ಲಿ ಇಲ್ಲ
ಹು ನಾವೇನೋ ನಮ್ಮ ಡ್ಯೂಟಿ ಏನ ಆಗುತ್ತಾ ಅಲ್ಲಿ ಹೋಗಕಥ ಏನ್ ಬಿಡ್ತಾರ ಈಗ ನಮ್ದು ಅಂದ್ರೆ ಒಂದು ಮ್ಯಾರೇಜ್ ಆಗೋಕೂ ಮುಂಚೆ ಆದರೆ ಏನಾ ಆಗುತ್ತೆ ಅಕ್ಕ ನಮ್ಮಗ ಸ್ವಾತಂತ್ರ ಇತ್ತು
ಹಾ ಈಗಿರಲ್ಲ
ಏನಂದ್ರು ತಂದಿ ತಾಯಿ ಮೇಲೆ ಬಿಟ್ಟು ನಾವು ಒಂದು ನಮ್ಮ ಡೂಟಿ ನಾವೇ ನಡೀತಾವ ಸಣ್ಣೋರ ಅಂತ ಈಗ ಈಗ ಅದು ಬೇರೆ ಅಕ್ಕ ನಾವು ಬ್ಯಾರೆ ಆಗ್ಬಿಟ್ಟೆ ನೋಡು ಏ ಸಂಗಯ್ಯನ ಮನೆಗ ಬರಲಿಲ್ಲ ಜಗು ಮನೆಗ ಬರಲಿಲ್ಲ ಆತರ ಮಾತ ಬರಕ್ ನಿಂತು ಬಿಡುತ್ತಾವ
ಹೌದವ್ವ ನಿಮ್ಮಷ್ಟಕ ನಿಮಗ ಬಿಡ ಅನ್ನು ಬಿಡಲ್ಲ
ಹಂಗಾಗಿ ನಾನು ಎಕ್ಕಡೆ ಹೋದರು ನಾವೇ ಓಡಾಡಬೇಕಲ್ಲ
ಹೌದು ಹೌದು ಅವರು ಸೂಟಿ ಮಾಡ್ಕೊಂಡ ಹೋಗಕ ಆಗಲ್ಲ ನೀನ ಈ ನಿನಗೆ ಬಾಳ ಬರ್ತದ ಒತ್ತಡ ಈಗ ಅವರು ಸ್ಕೂಲ್ ಗ ಹೋಗ್ಬಿಡ್ತ
ನಮ್ಮಗ ಅಂದ್ರ ಗಂಡು ಮಕ್ಕಳು ಯಾವುದಕ್ಕೂ ಅನ್ವಯಿಸುದೆ ಇಲ್ಲಕ್ಕ ಈಗ ಹೆಣ್ಮಕ್ಕಳಿಗೆ ಬರ್ತೈತಿ ಏನೋ ಒಂದು ಸತ್ತಲ ಹೋಗಬೇಕ ಅಂದರುನು ಮುಂಚಿತವಾಗಿ ಹೋಗ್ತಾರ ನಮ್ಮ ಫ್ಯಾಮಿಲಿ ಒಳ ಜಾಸ್ತಿ ಏ ಉಮಾ ಬರ್ಲಿಲ್ಲ ನೋಡ ನಾಳೆ ಅವರ ಮನೆ ಸ ಸಾಯಿಲ್ ಅಳ ಹೋಗ ಹೋಗೋದ್ಬ್ಯಾಡಂತೆ ಅಂತ ಮಾತಾಡ್ತಾರ ನಮ್ಮಗ ಡೈರೆಕ್ಟ್ ಅಂದುಬಿಟ್ಟರ ಅಕ್ಕ
ಹೌದವ್ವ ಬಾಳ ಮನಸ್ಸಿಗೆ ಮನಸ್ಸಿಗೆ ಹಂಗ ಮಾತಾಡ್ತಾ
ಹು ಹಂಗಾರ ಏನಂತನ ಅಲ್ಲ ಇದೇನಿದು ಸುಮ್ಮನೆ ನಾವು ದುಡುಕೊಂಡು ತಿನ್ನೋದು ಗೋಸ್ಕರ ಎಲ್ಲಾ ಸಂಬಂಧ ಕಳ್ಕೊಳಂಗ ಆಗಾಕತ್ತ ನೋಡ ಹೆಂಗ ಮಾಡಮಾ ಅಂದೆ ಅಂದಕ್ಕ ಮತ್ತ ನೋಡ ಈ ಸದ ಈ ಸದ್ ನ ಮಾತು ನ ಕೆಲಸ ಅಂತ ನಾನು ಹೋದ್ನಂದ್ರ ನಮ್ಮ ಅಕ್ಕ ತಂಗಿ ಸ್ವಂತ ಅಕ್ಕ ತಂಗಿರ ಅಕ್ಕ ಏ ನಮ್ಮ ಅಕ್ಕ ತಂಗ್ಯಾರ ಬರ್ಲಿಲ್ಲ ನೋಡ ಅಂತ ಬೇಜಾರ್ ಮಾಡ್ಕೊತಾರ
ಹೌದ ಹೌದ ಹೌದ
ಈಗ ಅದು ಬೇರೆ ನಮ್ಮ ಮಮ್ಮಿ ಏನಂತಾರ ಈ ಸದ್ ನೀವೇ ಅಕ್ಕ ತಂಗಿ ಆಗಬೇಕು ತಂಗಿ ಅಕ್ಕ ಆಗ್ಬೇಕು ನೀವ ನೀವೇ ಹೋಗ್ಲಿಲ್ಲ ಅಂದ್ರೆ ಹೆಂಗ ಮತ್ತ ನೋಡು ನಿಂದ ಅನುಕೂಲ ನೋಡ್ಕೊಂಡ್ ಮಾತಾಡು ಅಂತ ಅಂತ ಅಂದಲ ನಮ್ಮ ಮಮ್ಮಿ ಅದಿಕ್ಕೆ ಆಯ್ತು ಸಮಾಧಾನ ಆಗ್ತೀನಿ ಅಂತ ವರ್ಷನೇ ಬಿಟ್ ಬಿಡ್ತೀನಿ ಕಡೆ ಸಾಕ ಅಂತೇ ಬಿಟ್ಬಿಟ್ಟಿನಿ ನೋಡ ಅಕ್ಕಾ
ಮಂದಿ ಮಕ್ಕಳು ಸತ್ತದ್ದು ಇದ್ದದ್ದು ಇದರು ಬಿಡ ಅವೇನು ಎಲ್ಲಿ ಹೋಗಕ ಆಗಲ್ಲ ಏನ್ ಬೇಕಿತ್ತ
ಅದು ಬೇರೆ ಈಗ ಬ್ಯಾರಾಗಿವೆ ಅಂತಂದ ಈ ಮೊದಲು ಕೂಡಿದ್ವಿ ಅಂದ್ರು ಅವರು ಬರ್ತಾರೆ ಇವ್ರು ಬರ್ತಾರೆ ಅವರ ಬಂದ್ರೆ ಬೇರೆಲ್ಲನ ತಣ್ಣಗ ಇತಾಗ ಬ್ಯಾರೆ ಆಗ್ಬಿಟ್ಟೆವಲ್ಲ ಈಗ ವೈಯಕ್ತಿವಾಗ ಹಿಡಿತಾರಕ್ಕ
ಹೌದು ಹೌದು
ಈಗ ಇಲ್ಲಿ ಫ್ಯಾಮಿಲಿ ನೋಡಕತ್ರ ಸಾಲೆಗ ಕೆಟ್ಟಾಗತಿವಿ
ಹೌದು ಅವ್ರಿಗೆ ಸಾಲಿ ಒಟ್ಟ ಸೂಟಿ ಇರ್ಲಕ್ಕಿಲ್ಲ ನಿಮ್ ಮನೆಯವಿಗೆ
ಯಾರಿಗೆಕ್ಕ
ಅವ್ರೀ ನಿಮ್ಮ್ ಮನೆಯವ್ರಿಗೆ ಒಟ್ಟ ಸೂಟಿ ಮಾಡ್ಲಕ್ಕಿಲ್ಲ ಅವ್ರು
ಅಂದ್ರ ಮಾಡ್ತಾರಕ್ ಅಂದ್ರ ಎಮ್ಮ ಅರ್ಜೆನ್ಸಿ ಇದ್ರೆ ಅಷ್ಟೇ ಬಿಡ್ತಾರ ಇಲಂದ್ರರು ವಟ್ಟ ಬಿಡುದಿಲ್ಲ ಅವ್ರು
ಕೊಡಂಗಿಲ್ಲ ಅಲ್ಲ ಅಲ್ಲಿ
ನಮ್ಮ ಮನೆಯವ್ರು ಒಟ ಕೆಟ್ಟ ಕಡ್ ಅ ಏನಾದ್ರು ನ ಬಿಡಲ್ಲ ನೀನ್ ಹೋಗ ನೀ ಅ ಅ ಅಲ್ಲ ನಿನ್ ಹೋಗು ನಾನ ಬಿಡಲ್ಲನಾತರ ಅದು ಎಮರ್ಜೆನ್ಸಿ ತಮ ಬೇಕಾದ್ರು ಇತ್ತು ಅಂದ್ರೆ ಮಾತ್ರ ಬು ತರ ಕಂಬ ಬಿಡಂಗಿದ ಅದು ಇನ್ನೊಂದ ಏನಂದ್ರಕ್ಕ ನಮ್ಮ ಮನೆಯವರಿಗೆ ಮನೆ ಕುತ್ರ ಮನಸತ್ರ ರಷ್ಟಟ್ ಮಾಡ್ತಾರೆಬಿಟ್ರೆ ಮತೆಲ್ಲಿಲ್ಲ ಜನಜಾತಿ ಸಂಪರ್ಕನು ಕಡಿ ನಿಖಾವರಿ
ಚಲೋ ಬಿಡಾವಾ ಹಂಗ ಗಿರದು
ಹ್ಮ್ ಈಗಲ್ಲ ಕಡಿಮೆ ತಗೋದ್ವಿ ಅಂತಂದ್ರೆ ಮಾತ್ರ ಒಂದು ವಾರ ತನ ರಜೆ ಆಗ್ತಾರ ಹಂಗೇನಿಲ್ಲ
ಹ್ಮ್
ಹ್ಮ್ ಹ
ಗಡಿಯದೆ ನಿಮ್ಮದು
ಏನಕ್ಕ ಬೈಕ್ ಐ್ತಕ್ಕ ಹ್ಮ್ ಆಯ್ತೆ ಅದು ಮತ್ತೆ ನಾವ್ ಬ್ಯರೆ ಅಂದ್ಮೇಲೆ ದುಡದ್ಮೇಲೆ ತಗೊಂಡಿವಕ್ಕ ಸ್ವಂತ
ಹ್ಮ್
ಮೊದಲ ಇತ್ತನ ಅವ್ರು ಮತ್ತೆ ಮಾರ್ಕಳದ ಹಂಗ ಮಾಡಕತ್ತ ಸೌಂಡ್ ಬರಕತ್ತದಕ್ಕ
ಏನೋ ಒ ಮತ್ ಗಪ್ಪ ಆಯ್ತು ಅವಾಗ ಕೆಲ್ಸ
ಹೌದಾ ಏನಿಲ್ಲ ಇಲ್ಲೇ ಕುಂತಲೆ ಕುಂತೀರ ಮತ್ತೆ ಇವಾಗ ನಾವೆ ದುಡ್ರ ಒಂದು ಬೈಕ್ ತೊಗೊಂಡ್ವಿ ನಿನ್ಗ ಒಂದ ಇರ್ಲಪ್ಪ ನೆನಪಿಗೋಸ್ಕರ ಅಂತ ಅಂದು ಇಬ್ರುದುಡ್ ಅ ಅಲ್ಲಿ ತೊಗೊಂಡ್ ನೋಡು ಬೆಂಗಳೂರಿಗೆಗ್ ಹೋದ್ಮೇಲೆ ಅದೊ ಎಂತತ್ ನೋಡಾಕ ನಮಗ
ಬೆಂಗಳೂರಕ ಹೂದ್ರ ಏನವಾ ರೊಕ್ಕನೇ ರೊಕ್ಕ ಆದ್ರ
ಸಾಲ ಇದ್ರೆ ಮಾತ್ರ ಅವರು ರೊಕ್ಕ ಎದ್ಕೂ ಮ ಈಗತ್ತಲ್ಲ ಅಷ್ಟೇ
ಹ ಸಾಲ ಇರ್ಲಿಲ್ಲಂದ್ರೆ ಆರಾಮ್ ದುಡಿಬೋದಂದೆ
ಹ್ಮ್್ಮ ಹ್ಮ
ಹ್ಮ್
ಹ ಇಡ